ನಮಸ್ಕಾರಣ ಮೆಸರು
ಹೆಸರು ಪ್ರತಿ ಬಾಧಾನ ಮ ಹೆಸರು
ನಮ್ಮ ಹೆಸರು ಸಿಂಧು ಅಂತ
ಹ್ಮ ಎಲ್ಲಿಂದ ಮಾಡ್ತಿದ್ದೀರ
ನೀವು
ನಾವು ಮನೆಯಿಂದ ಮಾಡ್ತಾದೀವಿ
ಹ ಚಾ ಎಲ್ಲ ಕುಡಿದ್ರಾ
ಹಾ ನೀವ ಕೊಡುದ್ರ
ಹಾ ನಮ್ದಾಯ್ತು ಚಾ
ನಮಕ್ ಚಾ ಮಾಡಕ್ ಬರುತ್ತಾ
ಹಾ ಮಾಡಕ್ ಬರುತ್ತೆ ಅದ್ರಲ್ಲ ಏನಿದೆ
ಹ್ಮ್ ನೀವ್ ಅಡ್ಗೇನು ಮಾಡ್ತೀರಾ
ಹ್ಮ್ ಅಡ್ಗೇನು ಮಾಡ್ತೀವಿ ನಾವು ನಮ್ದು ಹೋಟೆಲ್ ಇದೆ ಅಲ್ಲಿ ನಾವೇ ಅಡಗೆ ಮಾಡೋದು
ಏನ್ ಹೋಟೆಲ್ ಅಂದ್ರೆ ದೊಡ್ಡದಾ
ದೊಡ್ಡದು ಹೋಟೆಲ್ ಉಡುಪಿ ಹೋಟೆಲ್ ಇದೆ ನಮ್ದು
ಹೌದಾ ಹೇಗ್ ಎಲ್ಲಾ ನೀವು ನೀವೇನ ಎಲ್ಲಾ ಮಾಡೋದು
ಎಲ್ಲ ಅಂದ್ರೆ ಸ್ವಲ್ಪ ಇರ್ತಾರಲ್ಲ ಅಡ್ಗೆ ಮಾಡೋರು ನಾವ್ನು ಮತ್ತೆ ಅದ್ರಲ್ಲಿ ಮಾಡ ಗಾಡಿಗೆ ಕಲ
ಹ್ಮ್ ಅಂದ್ರೆ ಫುಲ್ ಉಡುಪಿ ಹೋಟೆಲ್ ಎಲ್ಲಾ ಫುಲ್ ಬಿಸ್ನೆಸ್ ಇರುತ್ತ ಅಲ್ವಾ
ಹಾ ಫುಲ್ ಬಿಸ್ನೆಸ್ ಇರುತ್ತೆ ಎಲ್ಲಾ ಸ್ನಾಯಾಕ್ಸ್ ಇರುತ್ತೆ ಎಲ್ಲಾ ಮಾಡ್ತ ನಾವು ನೀವು ಎಲ್ಲಿ ಎಲ್ಲಿರೋದ ನೀವು ಇವಾಗ
ಬೆಂಗಳೂರ್ ನೀವು
ಮತ್ತೆ ಬೆಂಗ್ಳೂರಲ್ಲಿ ಇಟ್ಕೊಂಡ್ ಉುಟ್ಟು ಹೋಟೆಲ್ಗ ಹೋಗಿಲ್ವಾ ನೀವು
ಹೋಗಿದ್ದೀವಲ್ಲಾ ನಿಮ್ಮ ಉಡುಪಿ ಹೋಟೆಲಿಗೆ ಬಂದಿಲ್ಲ ಮೇಬ
ಬಂದಿರ್ತೀರಾ ಒಳಗಡೆ ಇರ್ತೀವಲ್ಲಾ ಗೊತ್ತಾಗಿರಲ್ಲಾ ನಿಮ್ಗೆ
ಹಾ ನಿಮ್ಗ್ ನೋಡಿಲ್ವಲ್ಲಾ ನಾನು ಗೊತ್ತ
ಹ್ಮ್ ಹೌದೌದು ಚೆನ್ನಾಗಿರತ್ತಲ್ಲಾ ಅಲ್ಲಿ ಟೇಸ್ಟ್ ಎಲ್ಲ
ಹಾ ತುಂಬಾ ಚೆನ್ನಾಗಿರುತ್ತೆ ನಾವ ಇವಾಗ್ಲುೂ ಉಡುಪಿ ಹೋಟೆಲ್ಗೆ ಹೋಗ್ತೀವಿ
ಓ ಹೌದಾ
ಹ್ಮ್
ಮತ್ತೆ ನಿಮ ಕುಟುಂಬದಲ್ಲಿ ಎಷ್ಟು ಜನ ಇರೋದು ನೀವು
ನಮ್ ಕುಟುಂಬದಲ್ಲಿ ನಾವ್ ನಾಲ್ಕ್ ಜನ ಇರೋದು ನಿಮ್ ಕುಟುಂಬದಲ್ಲಿ
ನಿಮ್ಮ ಕುಟುಂಬದಲ್ಲಿ ನಾವು ಮೂರ್ ಜನ ಅಷ್ಟೇ
ಹ್ಮ್
ಹ್ಮ
ಹೇಗಿದೆ ಎಲ್ಲಾ ಜೀವನ
ಜೇವ್ನ ಹೋಗ್ತಾ ಇದೆ ಹಂಗೆ ದೇವ್ರ ಹೆಂಗ್ ಕರ್ಕೊಂಡ್ ಹೋಗ್ತಾನೆ ನಾವ್ ಹಂಗ ಹೋಗ್ತಾ ಇದ್ದೀವಿ ಅಷ್ಟೇ
ಹಾ ನಿಮ್ಗೇನ್ ಕಷ್ಟ ಇರಲ್ಲ ಬಿಡಿ ನೀವೆಲ್ಲಾ ಹೋಟೆಲ್ ನಡೆಸ್ತಿದೀರಾ ಫುಲ್ ಹೋಟೆಲ್ ಮ್ಯಾನೇಜ್ಮೆಂಟ್ ತಗೊಂಡ್ರಿ ಅಂದ್ರೆ ನೀವ ನ್ ಹೋಟೆಲ್ ಮ್ಯಾನೇಜ್ಮ ಇನ್ ಮಾಡಿದ್ರಾ
ಹಾ ಅದೇ ಮಾಡಿದ್ವಿ ನಾವು ಅಡ್ಗೆ ಮಾಡೋದು ಓದಿದ್ವಿ ನಾವು ಮತ್ತುತನೋ ಸಮಾಚಾರ ಮತ್ತೆ ನಿಮ್ಮ್ ಮೂರ್ ಕಡೆ ಹಬ್ಬ ಎಲ್ಲಾ ಯಾವ್ದ್ ಮಾಡ್ತಾರೆ
ನಮ್ ಕಡೆ ದೀಪಾವಳಿ ಜಾಸ್ತಿ ಮಾಡ್ತಾರೆ ನಿಮ್ ಕಡೆ
ನಮ್ ಕಡೆ ದೀಪಾವಳಿ ಮಾಡ್ತಾರೆ ದಸರಾ ಮಾಡ್ತಾರೆ ಗೊಂಬೆಲ್ಲ ಇಕ್ತಾರೆ ನಮ್ಮ್ ಮನೇಲಿ
ಹ್ಮ್ ಇಷ್ಟ ದಿನ ಇರ್ತೀರ ಗೊಂಬೆ
ಐದ್ ದಿನ ಮತ್ತೆ ಒಂಬತ್ ದಿನ ಇಕ್ತಾರೆ ಇಡೋರು
ಹ್ಮ
ಹ ಮತ್ತೆ ಇದ್ ಪೂಜೆ ಮಾಡ್ತೀವಿ ಇಲ್ಲ ದೇನೋ ಲಕ್ಷ್ಮೀ ಪೂಜೆ ಮಾಡ್ತಾರೆ ಆ ನಿಮ್ ಕಡೆ ದಸ ಇದು ಮಾಡಲ್ವ ಗೊಂಬೆಲ್ಲ ಇಡಲ್ವ ಮನೇಲಿ
ಹಾ ನಮ್ಮ್ ಮನೆಯಲ್ಲಿ ಬ್ ಬರೀ ಎರಡು ಗೊಂಬೆ ಇಡ್ತಾರ ಅಷ್ಟೇ ಮದ್ಯಲ್ಲಿ ಕೂತಿರ್ತಾರಲ್ಲಾ ನಮ್ಮ ಅಮ್ಮನಪ್ಪ ಅ ಎರಡು ಪಟ್ಟೆದಕೊಂಡ್ ಬಯತು ಪೂಜೆ ಮಾಡ್ತೀವಿ ಅಷ್ಟೇ ನಾವು ಜಾಸ್ತಿ ಗ್ರ್ಯಾಂಡ್ ಆಗಿ ಮಾಡಲ್ಲ
ತರ ನಿಮ್ ಕಡೆ
ಹಾ ಹೌದು ಎಲ್ಲಾ ಕಡೆ ಕೊಟ್ಟಿರ್ತಾರೆ ನಿಮ್ಗ್ ಗೊತ್ತಿಲ್ಲ ಅನ್ಸುತ್ತೆ ಮೇ ಬಿ
ಹ್ಮ್ ನಮ್ ಕಡೆ ನಂಗ್ ಗೊತ್ತಿಲ್ಲ ನಮ್ಮ ಮದ್ವೆಲೆಲ್ಲಾ ನಾನ್ ಹೋಗಿದ್ದೆ ನಮ್ಮ ಅಣವ ಮದ್ವೆಲೆಲ್ಲಾ ಗಂಬೆ ಗಿಂಬೆ ಎಲ್ಲ ನೋಡಿಲ್ಲ ನಾನು
ಹಾ ಹೌದಾ ನಮ್ ಕಡೆ ಕೊಡ್ತಾರೆ ಅಂದ್ರೆ ಹ್ಮ
ಒಬ್ಬೊಬ್ಬ್ರ ಹತ್ರ ಒಂದೊಂದ್ ಪದ್ಧತಿ ಇರುತ್ತೆ ಬಿಡಿ.
ಹಾ ಹೌದು
ಮತ್ತೆ ನಿಮ್ಗೆಲ್ಲಾ ಅಡ್ಗೆ ಮಾಡಕ್ ಬರುತ್ತಾ.
ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀವಿ ನಿಮ ತರಾ ಹೋಟೆಲ್ಲಿ ಇಡೋಷ್ಟೆಲ್ಲಾ ಕಲ್ತಿಲ್ಲ ಸುಮ್ನೆ ಕಲಿತಾ ಇದ್ದೀವಿ ಇನ್ನು ಇವಾಗ ಬ್ಯಾ ಮ್ಯಾಗಿ ಮಾಡ್ತೀವಿ ಅನ್ನ ಸಾರು ಪಲ್ಯ ಅವು ಮಾಡಕ್ ಬರುತ್ತೆ ಅಷ್ಟೇ ಹ
ಹ್ಞೂ ಹ್ಞೂ ಅಡುಗೆ ಕಲಿಬೇಕಲ್ಲ ನೀವು ಮತ್ತೆ ಜಾಲ
ಇನ್ನುೂ ಟೈಮ್ ಇದೆಲ್ಲ ಕಲಿಯಣ
ನಿಮ್ಮೂರ ಸೈಡ್ ಏನೇನ ಫೇಮಸ್ಸು
ಹಾ
ಅಂದ್ರೆ ನಿಮ್ಮ್ ಸೈಡ್ ಏನೇನು ಅಡುಗೆ ಫೇಮಸ್ಸು ಹಬ್ಬಗೆಲ್ಲ ಯಾವ ಯಾವ ತರ ಅಡುಗೆ ಮಾಡ್ತೀರಾ ನೀವು
ಹಬ್ಬಕ್ಕೆ ಹೋಳಿಗೆ ಚಿತ್ರಾನ್ನ ಪಾಯಸ ಅನ್ನ ಚಿತ್ರಾನ್ನ ಕೋಸಂಬರಿ ಪಲ್ಯ ಬೋಂಡಾ ಜಾಮೂನ್ ಆತರ ಎಲ್ಲ ಹಬ್ಬಕೆ ಮಾಡ್ತೀವಿ.
ಓಹೋ ನಾವು ಮಾಡ ಮಾಡ್ತಾ ಇರ್ತೀವಿ ಹೋಳಗೆ ಒಂದ್ ಜಾಸ್ತಿ ಮಾಡ್ತೀವಿ ಬಿಟ್ರೆ ಅದು ಕಡುಬ ಅಂತ ಗೊತ್ತಲ್ವಾ
ಹಾ ಗೊತ್ತು
ಅದೊಂದ ಮಾಡ್
ಕಡುಬು ಯಾವತರದ ಕಡುಬು ಮಾಡ್ತೀರಾ.
ಅದು ಗೊತ್ತಿಲ್ಲ ಅದೇನೋ ಊರ್ ಸೈಡ್ ಮಾಡ್ತಾರೆ ಅದ್ ನನ್ ಕಲ್ತಿಲ್ಲಾ ನಮ್ಗೆ ಹೇಳ್ಕೊಟ್ಟಿಲ್ಲ.
ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಹೋಟೆಲಲ್ಲಿ ನಿಮ ಕಡುಬು ಮಾಡಲ್ವಾ ನೀವು
ಕಡಬೆಲ್ಲ ಮಾಡಲ್ಲ ನಮ್ಮ ಹೋಟ್ಲೆಲ್ಲಿ ಕಡಬ ಎಲ್ಲ ಸ್ ಸಿಗಲ್ಲ ಹೋಳ್ಗೆ ಒಂದೇ ಸಿಗುತ್ತೆ
ಗೆ ಮಾಡಕ್ ಬರುತ್ತಾ ನಿಮ್ಗೆ
ಹಾ ಮಾಡ್ತೀವಿ ಹೋಳ್ಗೆ ಮಾಡ್ತೀವಿ ನಿಮ್ಗೆ ಹೋಳ್ಗೆ ಎಲ್ಲ ಮಾಡಕ್ ಬರಲ್ವಾ
ನಮ್ಗೆ ಹೋಳ್ಗೆ ಎಲ್ಲಾ ಮಾಡಕ್ತಾರಲ್ಲ ಅದ್ ನೋಡಿದ್ದೀವಿ ಕಲೀತಾ ಇದ್ದೀವಿ ಏನುಂದರೆ
ಹಾ ಹಾ
ಹ್ಮ ಮತ್ತೆ
ಮತ್ತೆ ಏನಿಲ್ಲ ಪ್ರವಾಸ ಎಲ್ಲ ಹೋಗಿದ್ರಾ ನೀವು
ಹಾ ಹೋಗಿದ್ವಲ್ಲ ಈಗ ಒಂದರಡು ತಿಂಗಳ ಹಿಂದೆ ನಾವು ಇದಕ್ ಹೋಗಿದ್ವಿ ಮುರ್ಡೇಶ್ವರ
ಹ್ಮ್ ಹ್ಮ್ ಗೆಳತಿ ಅವ್ರ್ ಜೊತೆ ಹೋಗಿದ್ರ
ಹಾ ಹೌದು ಗೆಳತೀರ ಜೊತೆ ಹೋಗಿದೆ ನೀವು
ಹಾ
ನೀವ್ ಯಾರ್ ಜೊತೆ ಹೋಗಿದ್ರ
ನಾವು ಲಾಸ್ಟ್ ಅಲ್ಲಿ ನಮ್ದ ಅಡುಗೆ ಮಾಡದು ಕೋರ್ಸಿ ಸೇರ್ಕೊಂಡಿದ್ವಲ್ಲ ಆ ಕೋರ್ಸ್ ಮು ಹ ಅಷ್ಟರಲ್ಲಿ ನಾವು ಇದಕ್ ಹೋಗಿದ್ವಿ ಏನೋ ಲಾಸ್ಟ್ ಲಾಸ್ಟ್ ಅಲ್ಲಿ ಕರ್ಕೊಂಡ್ ಹೋಗಿದ್ವಿ ಹಂಗೆ ಎಲ್ಲರು ಸೇರಿ ತಿರುಪತಿಗೆ ಹೋಗಿದ್ವಿ
ಹೌದಾ ಯಾರ್ಯಾರು ಹೋಗಿದ್ರಿ ನೀವು
ನಾವು ನಮ್ ಗೆಳತಿಯರು ಒಂದ ಎಂಟ ಒಂಬತ್ತು ಜನ ಹೋಗಿದ್ದಿ ತಿರುಪತಿಗೆ
ಹ್ಮ್ ಹೇಗಿತ್ತು ಎಲ್ಲಾ
ಹಾ ಚೆನ್ನಾಗಿತ್ತು ಗದಲ ಏನ ಇರ ಇಲ್ಲ ನಾವು ಹೋಗಿರೋ ಟೈಮ್ ಅಲ್ಲಿ ನೀವು ಹೋಗಿಲ್ವಾ ತಿರುಪತಿಗೆ
ಇಲ್ಲಾ ನಾವವು ಹೋಗಿಲ್ಲಾ ಹೋಗ್ಬೇಕ ಅನ್ಕೊಂಡಿದ್ದೀವಿ
ಓಕೆ ಕೆ
ಹ್ಮ್ ಹೇಗಿತ್ತು ತಿರುಪತಿ ನೀವ್ ಹೆಂಗ್ೋದ್ರಿ ಸ್ವಲ್ಪ ಅರಲ್ ತರ
ಇಗೆಳತಿ ಮನೆಯಿಂದ ನಮಗೆ ಡೈರೆಕ್ಟ್ ಬಸ್ ಇತ್ತು
ಹಾ
ಅವರಿಂದ ಮನೆ ತಿರುಪತಿ ಹೋದ್ವಿ ಮತ್ತೆ ಅಲ್ಲಿ ಕಾಂಪ್ಲೆಕ್ಸ್ ಹತ್ರ ಇಲ್ಕೊಂಡು ಟಿಕೆಟ್ ತಗೋಬೇಕಲ್ವಾ ಅಲ್ಲಿ
ಹ್ಮ
ಉಕೊಂಡ ಕಾಂಪ್ಲೆಕ್ಸ್ ಅಲ್ಲಿ ಒಂದು ರಾತ್ರಿ ಉಳ್ಕೊಂಡಿದ್ವಿ ಬೆಳಗ್ಗೆ ಟಿಕೆಟ್ ಕೊಡ್ತೀನ ಅಂತ ಹೇಳಿದು ಅಲ್ಲೆ ಎಲ್ಲಾ ಊಟ ಮಾಡ್ಕೊಂಡು ಕೊಂಡು ಸ್ನಾನ ಎಲ್ಲ ಮಾಡಕೊಂಡು ಬೆಳಿಗ್ಗೆ ರೆಡಿ ಆಗಿ ಹೋದ್ವಿ ಟಿಕೆಟ್ ಎಲ್ಲ ಕೊಡ ಸ್ಟಾರ್ಟ್ ಮಾಡಿರು ಟಿಕೆಟ್ ಎಲ್ಲ ತಗೋ ಅಷ್ಟ್ರಲ್ಲಿ ಒಂದ ಎರಡು ಗಂಟೆ ಆಗಿತ್ತು
ಹ್ಮ್
ಮತ್ತೆ ಅಲ್ಲಿಂದ ನಾವು ಏನು ಆಟೋ ರಿಕ್ಷಾ ತಗೊಂಡು
ಹಾ
ಮತ್ತೆ ಒ ಮೆಟ್ಲ ಹತ್ಕೊಂಡ್ ಹೋಗ್ಬೇಕವು ಅನ್ಕೊಂಡಿದ್ವಿ ಅಲ್ಪಿರಿ ಮೆಟ್ಲ ಕತ್ಕೊಂಡ್ ಹೋದ್ವಿ ಅಲ್ಲಿ ನಮ್ದು ಲಗೇಜ್ ೆಲ್ಲ ಇಡಕ್ಕೆ ಕೌಂಟರ್ಸ್ ಇರುತ್ತಲ್ಲ ಲಗೇಜ್ ಎಲ್ಲಾ ಇಟ್ಟಟ್ಟು ಮತ್ತೆ ಟೋಕನ್ ಕೊಡ್ತಾರೆ ಟೋಕನ್ ಎಲ್ಲಿ ತಗೊಂಡು ಮೆಟ್ಟಟ್ಲೆ ಎಲ್ಲ ಹತ್ತಕ್ಷಣ ಮಡಿ ಒಂದು ನಾಲ್ಕು ಗಂಟೆ ಆಗಿತ್ತು
ತುಂಬಾ ಕಷ್ಟ ಅಲ್ವಾ
ಹ್ಮ ತುಂಬಾ ಕಷ್ಟ ಆಯ್ತು ಮತ್ತೆ ಗೆಳಿತಿಯರು ಒಂದ್ರ ಇ ಇದ್ರಲ್ವಾ ಅವ್ರ ಜೊತೆ ಆರ್ಟಿ ಹೊಡ್ಕೊಂಡು ಕುೂತ್ಕೊಂಡು ಎದ್ಕೊಂಡು ಕುೂತ್ಕೊಂಡು ಎದಕೊಂಡು ಮತ್ತಲ್ಲ ತಿನ್ನೋಕ ಇರುತ್ತೆ ನಾವು ಹೋಗೋ ಟೈಮ್ ಅಲ್ಲಲ್ಲೆಲ್ಲ ಜಿಂಕೆ ನವಿಲು
ಹ್ಮ್
ಕಾಡಂದಿ ಎಮ್ಮೆ
ಹಾ
ಎಲ್ಲ ಕಾಣಸತ್ತು ಹಂಗೆ ಹೋದ್ವಿ ಒಂಬತ್ ಗಂಟೆ ಹತ್್ ಗಂಟೆ ಆಗಿತ್ತು ಹೋಗಷ್ಟಲ್ಲಿ ಹ್ಮ ಅದೆಲ್ಲಾ ಆದ್ಮೇಲೆ ಮತ್ತೆ ನಮ್ಗೆ ಟಿಕೆಟ್ ನಾಳೆ ಡೇಟ್ ಬೇರೆ ಕೊಟ್ಬಿಟ್ಟಿದ್ರು
ಹೌದಾ
ಹ್ಮ್ ಅಲ್ಲಿ ಸ್ವಲ್ಪ ತುಳ್ಕೊಂಡ್ವಿ ಮತ್ತೆ ಅಷ್ಟು ಬೇರೆ ಆಗಿತ್ತು ಊಟ ಮಾಡ್ಬೇಕಿತ್ತಲ್ವಾ ತಿರುಪ್ತಿಯಲ್ಲೆಲ್ಲಾ ಊಟ ಚೆನ್ನಾಗಿರುತ್ತೆ ಮೇಲೆ ಚೆನ್ನಾಗಿರುತ್ತೆ ಕೆಳಗಡೆ ಚೆನ್ನಾಗಿರಲ್ಲ ಊಟ ಮೇಲೆ ಎಲ್ಲ ಊಟ ಮಾಡಕೊಂಡು ತ್ ಊಟ ಮಾಡಿ ಮತ್ತೆ ಪಾಳೆಗ ಹಚ್ಚಿದ್ವಿ ಅದು ಒಂದ್ ಮೂರ್ ಅವರ್ ಆಯ್ತದ ಏನೋ ದೇವ್ರರಿಗೆ ಮಧ್ಯಹ ರ ಎಷ್ಟ್ ಕೊಡ್ತಾರಂತೆ
ಹ್ಮ
ಅದು ರೆಸ್್ ಕೊಡೋ ಟೈಮ್ ಅಲ್ಲಿ ನಾವು ನಮ್ಗೆ ಒಂದು ರೂಮ್ ಅಲ್ಲಿ ಕೂಡ ಆಗ ಬಿಟ್ಟಿದ್ರು ನಮ್ಗೆ
ಹೌದಾ
ಹ ಕೂಡಾಕಿದ್ರು ನವು ಹಂಗಗೆ ಏನ್ ಹಕೊಂಡ್ ಲೇಟ್ ಆಗುತ್ತೆ ಅಂತ ಬಟ್ ಮತ್ತೆ ಇನ್ನೇನು ಹಾಲ್ ಕೊಟ್ಟರು ನಾವು ಹಕ ಅಲ್ಲಿ ಹಾಕಿದ ತಕ್ಷಣ
ಹ್ಮ್
ಮಲ್ ಕೊಟ್ರಲ್ವಾ ಅದು ಕುಡಡು ಕುಡು ಇನ್ನೇನ್ ಮಲ್ಕೋಬೇಕು ಅೋ ್ರೈಮಲ್ ಮತ್ತೆ ಎಲ್ರಿಗ ಗೋವಿಂದ ಗೋವಿಂದನ ಸ್ಟಾ್ಟಪ್ ಮಾಡಿದ್ರು ಮತ್ತೆ ಬಿಟ್ಟರು ಮೆ ಮತ್ತೆ ಹೋಗಿ ಒಂದ್ ಮೂರ್ ಗಂಟೆ ನಾಲ್ಕ ಗಂಟೆಗೆಲ್ಲ ದರ್ಶನ ಆಯ್ತು ದರ್ಶನ ಮಾಡ ಮಾಡಡ್ಕೊಂಡು ಬಂದ್ವಿ
ಹ್ಮ್ ಮತ್ತೆ ಎಲ್ಲಿ ಹೋಗಿಿಲ್ಲಲ್ವಾ ತಿರುಪತಿಯಲ್ಲಿ
ತಿರುಪತಿಿಗೆ ಮತ್ತೆ ಅಲ್ಲಿ ವಾಟರ್ ಫಾಲ್ ಅಲ್ಲಿ ಒಂದು್ ದೇವರ ಇದೆ
ಹ್ಮ
ಆ ದೇವ್ರನ್ನ ನೋಡ್ಕೊಂಡು
ಹ್ಮ
ಮತ್ತೆ ಅಲ್ಲಿ ಜಝೂ ಇದೆಯಲ್ಲ ಅಲ್ಲಿ ಜುವಲ್ಲಿ ಅಲ್ಲಿ ಅವೆಲ್ಲ ಏನು ಪ್ರಾಣಿ ಪಕ್ಷಿಗಳೆಲ್ಲ ನೋಡಕ್ಕೆೆ ಒಂದು ದಿನ ಬೇಕಾಯ್ತು ಅದೆಲ್ಲಾ ನೋಡ್ಕೊಂಡು ಮತ್ತೆ ಮನೆಗ್ ಮತ್ತೆ ಮನೆಗ್ ಬಂದ್ವಿ ಎಲ್ರು
ಹ್ಮ್
ಲಾಡು ತಗೊಂಡ್ ಬಂದಿ ಒಂದು ಟಿಕೆಟ್ ಒಂದು ಲಾಡು ಕೊಡ್ತಾರೆ ನಿಮ್ ಮತ್ತೆ ನಿಮ್ಗೆ ಬೇರೆ ಬೇಕಾದ್ರೆ ಐವತ್ತು ರೂಪಾಯಿ ಏನ್ನು ಅರವತ್ತು ರೂಪಾಯಿ ಕೊಡಬೇಕು
ಹ್ಮ್
ಒಂದು ಮತ್ತೆ ಏನು ಅಷ್ಟೇ ಅನ್ಕೋತೀನಿ ಮತ್ತೆ ಏನಿಲ್ಲ ಆಗ್ಲಿ ಹ್ಮ್ ಹೋಗ್ ಬನ್ನಿ ಚೆನ್ನಾಗಿದೆ ಅಲ್ಲಿ
ಹಾ ಹೋಗ್ಬೇಕು ನೀವ ಇದೆಲ್ಲಾ ಹೇಳ್ತರಿ ರೆ ಗೆಳತಿಯರ್ ಜೊತೆ ಹೋಗಿದ್ದು ನಮ್ಗೂ ಹೋಗ್ಬೇಕು ಅನಿಸ್ತಾ ಇದೆ ಇವಾಗ
ಹೋಗ್ಬಿಟ್ಟು ಬನ್ನಿ
ಹ್ಮ್ ಮತ್ತೆ ಇವಾಗ ಎಲ್ಲಾದ್ರೂ ಹೋಗ್ಬೇಕ ಅನ್ಕೊಂಡಿದ್ದೀರಾ
ಇವಾಗೇನು ಹೋಗಲ್ಲ ಪರೀಕ್ಷೆ ಇದೆವು ಇನ್ನೊಂದು
ಹ್ಮ
ಇದು ಏನೋ ಮೇಲೆ ಮತ್ತೆ ಮೇಲೆ ಪೋಸ್ಟ್ಕೋಗಕ ಒಂದು ಪರೀಕ್ಷೆ ಬರೀಬೇಕು ನಾವು
ಹೌ
ಹ ಪರೀಕ್ಷೆ ಬರದ್ಮೇಲೆ ಹೋಗ್ಬೇಕು ದೂಧಸಾಗರ್ ಮತ್ತುತ್ತ ಗೋವಾ ಅಂತ ಅನ್ಕೊಂಡಿದೀವಿ ನೋಡಬೇಕು ಎಲ್ಲಾಗುತ್ತೋ ಅಲ್ಲಿ ಹೋಗಿಬೇರಬೇಕು
ಹ್ಮ ಚೆನ್ನಿದ್ದ ದೂದಸಾಗರ್ ಹೋಗ್ ಬನ್ನಿ
ಹ್ಮ್ ಚೆನ್ನಾಗಿದೆ ರೀಲ್ಸ್ ಎಲ್ಲ ಎಲ್ಲಾ ನೋಡ್ತಿವಲ್ಲಾಲ್ಲಿ ಹೋಗ್ಬೇಕ
ಹಾ ನಮಗೂ ಫುಲ್ ನಮ್ ಇನ್ಸ್ಟಾ ಫೀಡ್ ಎಲ್ಲಾ ಅದೇ ಬರ್ತದೆ ಫುಲ್ ವಾಟರ್ ಫಾಲ್ಸ್ ಅಂದ್ರೆ
ಹ್ಮ ನಾವು ಬರ್ಬೇಕಾಗ ಏನಿದೆ ಜೀವನದಲ್ಲಿ ತಿರಬೇಕು ತಿನ್ನಬೇಕು ಅಷ್ಟೇ
ಅಷ್ಟೆ ನೀವಂದ್ರೂ ತಿನೋದಕ್ಕೆ ಏನ್ ಪ್ರಾಬ್ಲಮ್ ಎಲ್ಲ ನಿಮ್ಗೆ ನೀವೇ ಹೋಟೆಲ್ ಇಟ್ಟಿದ್ದೀರಾ ಹ ಅದು ನಿಜಾನೆ ಸರಿ ಮತ್ತೆ ಮಾಡ್ತಾ ಇರಿ ಯವಾಗಾದ್ರೂ
ಹಾ ಸರಿ ಸರಿ ಇಲ್ಲ
ಹ್ಮ್ ಧನ್ಯವಾದಗಳು